ಹಲೋ
ಹಲೋ ರೀ
ಹಲೋ ಹಬ್ಬ ಹಾ ಬರ್ತಾ ಇದಪ್ಪ ಇದು ಹಬ್ಬಕ್ಕ ಏನು ಬರ್ಲತ್ತ ನ ಮೊಹರಂ ಕ
ಮೊರಮ್ಮ ಹಬ ಬರ್ಬೇಕ್ರೀ ಇವ ಲಾಸ್ಟ್ ದಿವಸ ಒಂದೇ ದಿವಸ ಶೂಟಿ ಕೊಡ್ತಾರ ಅದ್ಕ ನೋಡ್ಬೇಕ್ರೀ ಒಂದೇ ದಿವ್ಸ ಹುಡ್ಗ ಬರ್ಬೇಕಂತ ಆದ್ರರು ಒಂದು ಹಂಗೆ ನಾವು ಟ್ರಿಪ್ ಹೋಗಬೇಕ ಅನ್ನದ ಅರ ಕಡೆ
ಹ್ಮ ಹಾ
ಹ್ಮ್
ಅದೇ ಮೋರಮ್ಮದ ಬಂದ ಅಂತ ಅಂತಂದ್ರ ಎಲ್ಲರುೂ ಕೂಡ್ತಾರ ಎಲ್ಲರುೂ ಸೆಲೆಬ್ರೇಷನ್ ಅದು ಮಾಡ್ತಾರ ಒಳ್ಳೆ ರೀತಿಗೆ ಅದ ಬೆಸ್ಟ್ ಅಥವಾ ಶುರ್ವದಾಗಪ್ಪ
ಹ್ಮ್ ಚಲೋತ್ರರಿ ಮರಮ್ಮಬ ಎಲ್ಲ ಒಂದ ಐದ್ ಆರು ದಿವ್ಸ ಮೊದಲೇ ಸ್ಟಾರ್ಟ್ ಆತ್ರಿ ಚಲೋ
ಬೆಸ್ಟ್ ಐದಾರ ಆರು ದಿವ್ಸ ಸ್ಟಾರ್ಟ್ ಮುಂಚೆ ಸ್ಟಾರ್ಟ್ ಆಗ್ತದೆ ಎಲ್ಲಾ ಜನಾಂಗದವ್ರು ಎಲ್ಲ ಧರ್ದವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರ ಹ ಅದು ಮೇನ್ ಅಂದ್ರೆ ಅಲ್ಲಿ
ಅದ್ರೆ ಆದ್ರೂ ಒಂದು ಏಕತೆಯನ್ನ ತೋರ್ತಾರಲ್ಲಿ ಎಂತಲ್ಲ ಹಬ್ಬ ಬಬಂದಂದಾಗಾ
ಹಾ ನಾವೆಲ್ಲರೂ ಒಂದೇ ವಿವಿಧೆಯಲ್ಲಿ ಏಕತೆಯನ್ನು ಮೂಡಿಸುವ ಹಬ್ಬಗಳು ಇವೆಲ್ಲ ಹಿರಿಯರು ಸುಮ್ಮ್ನೆ ಮಾಡಿಲ್ಲ ಅವರು ಅವರೆಲ್ಲ ಹಿಂದಿನವರು
ಅದೇ ರೀ ಅಂತವಲ್ಲಾ ಏನಾನೋ ಒಂದು ಅದ್ರ ಲಾಜಿಕ್ ಏನ ಇದರ್ಬೇಕ ನಿಮ್ ಪ್ರಕಾರ
ನಮ್ಮ ಪ್ರಕಾರ ನೋಡಪ್ಪ ಹಿಂದೆ ಕೆಲವು ಗಡೆ ಿನದು ಅದು ಆಕ್ಚುಲಿ ಅಂತಂದ್ರೆ ಇಸ್ಲಾಂ ಧರ್ಮದಲ್ಲಿ ಸಂತಾಪದ ಇದೇ ದಿನದು ಒಬ್ಬ ವ್ಯಕ್ತಿ ತೀರ್ಕೊಂಡಿರ್ತಕ್ಕಂಥ ದಿನ ಅಷ್ಟೇ ನಾನು ಬೇಸಿಕ್ ಅಷ್ಟೇ ನಾಲೆಜ್ ಇದೆ ಬಟ್ ಅದ್ರ ಡಿಪ್ ಆಗಿ ನಾನು ಅದ್ರ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ ನಿಿನಗ ಏನಾದ್ ಮಾಹಿತಿ ಆಯತು ತಿನಪ್ಪದು
ಅದ್ರ ಬಗ್ಗೆ ನನ್ ಪ್ರಕಾರ ಅಂದ್ರೆ ನಾವು ಈಗ ನಮ ಪ್ರಕಾರ ಅಂದ್ರೆ ಅಷ್ಟ ಏನ್ ಮಾಡಂಗಲ್ರಿ ನಾವವು ನೋಡ್ರಿ ಈಗ ನಾವು ಮುಸ್ಲಿಮ್ ನಾವ್ ಇಸ್ಲಾಮಿಕ್ ಫಾಲೋ ಮಾಡ್ಬೇಕಂದ್ರ ರಂಜಾನ್ ನೀ ರಂಜಾನ್ ನಮ್ದು ಫಸ್ಟ್ ನ್ಯೂ ಇಯರ್ ರೀ ಫಸ್ಟ್ ಹ್ಮ್ ನಮಗ್ ನ್ವ ಇಯರ್ ಆ ಮತ್ತೇ ಇನೊಂದ ಏನಂದ್ರ ನಾವು ಆ ದಿವ್ಸ ಒಂಬತ್ತ್ತನೇ ಹತ್ತನೇ ತಾರೀಕ ನಾವ್ ರೋಜ ಇರಬೇಕ್ರೀ ಅದಯ್ಯ ಒಂಬತ್ತನ ಹತ್ತನ ತಾರೀಕು ಯಾವದಕ್ ಇಡ್ತೇವ ಅಂದ್ರ ದಿವ್ಸ ಅದು ಅದ್ ಯುದ್ಧ ಏನ್ ನ್ ಮುಗ್ ನೋಡ್ರಿ ಯುದ್ಧ ಒಂದು ಅದ್ರಾಗ ಒಂದ್ ಸತ್ತುದ್ದ ಅದ್ರ ಒಬ್ರು ನಮ್ದ ನರರೆ
ಹ
ಆದ್ರ ಖುಷಿಯಿಂದ ಸಂಭ್ರ ಸಂಭ್ರಮ ಮಾಡಕ್ ಆಗ್ಲಿ ಸೆಲೆಬ್ರೇಷನ್ ಮಾಡಕ್ ಬರಲ್ರ ಅದು ಹ್ಮ್ ಆದ್ರೆ ನಾವ ನ್ ಮಾಡ್ತವಿ ಈಗಿನ ಜನ್ರೇಷನ್ ಅದಕ್ಕೆ ಡಾನ್ಸ್ ಮಾಡೋದು ಅದು ಮಾಡೋದು ಇದು ಮಾಡದು ಇಷ್ಟೆಲ್ಲಾ ವೇಸ್ಟ್ ಅನ್ ನ್ಸೆಸರಿ ಎಲ್ಲ ಮಾಡ ಕುಂತೀರ ಅದ್ರಾಗ ಸೆಲೆಬ್ರೇಷನ್ ಮಾಡಕ್ ಬಿಟ್ಟು ಎಲ್ಲಾ ಕುಡಿ ಹಿಂಗ ಮಾಡ್ತೀವಿ ಅನೊದ್ ಒಂದು ಇದ ಆದ್ರೆ ಆದ್ರ ನಾವು ತಪ್ಪತ್ರ ಅ ಮಾಡದ ಅ ಒಂದು ಒಬ್ರು ಸತ್ತ ದಿವ್ಸ ಸತ್ತಿದ ದಿವ್ಸದಾಗ ನಾವು ಎಲ್ಲಾ ಖುಷಿ ಪಟ್ಟು ಅದು ಮಾಡತಿವಿ
ನಾವು ಮನದಲ್ಲಿ ಶಾಂತಿಯುತವಾಗಿ ಅವರು ಅವ್ರಿಗೆ ಪ್ರಾರ್ಥನೆ ಸಲ್ಲಿಸಬೇಕು ನಾವು ಪ್ರಾರ್ಥನೆ ಸಲ್ಲಿಸಿದಾಗ ಅವ ಅವರ ಮನಷಿಗೆ ಅವ್ರ ಆತ್ಮಕ್ಕೆ ತೊಟ್ಟುವಂತ ಕೆಲಸ ಕಾರ್ಯಗಳಾಯ್ತವು
ಹ್ಮ್ ಅಂತೆ ಎಲ್ಲ ಮಾಡ್ಬೇಕ ರಾತ್ರಿ ನಂಬಲ್ಲಿ ಡಾನ್ಸ್ ಮಾಡಿದ ಅದು ಮಾಡಿದ್ಯಾ ದೇವ್ರು ಅದು ಅಂತ ನ ನನ್ ಪ್ರಕಾರದ ಏ ನಂಬಂಗ ಇರ್ಲ್ಲಾ ಅಂತರಿ ಏನ್ ಆಸೆ ನಿ
ಇಲ್ಲಿಲ್ಲ ಅದು ಈಗ ಆಕ್ಚುಲಿ ನೋಡಿ ಅದು ಏನಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕ ಪಡೆ ಡಿಜೆ ತರ್ಸೋದು ಇನ್ನೊಬರಿಗೆ ತೊಂದರೆ ಮಾಡೋದು ಸಮಸ್ಯೆ ಮಾಡೋದು ಇಂಥವೆಲ್ಲಾ ಜಾಸ್ತಿ ಆಗ್ತದೆ ಯಾಕಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೌಂಡ್ ಪೊಲ್ಯೂಷನ್ ಆಯ್ತು
ಹ್ಮ್ ಹಂಗೆ ಜಗಳನ್ ಆತಾರ ಒಂದ್ ಸರ್ತಿ ಜಗಳತ ಪೊಲೀಸರ್ರಿಗೆಲ್ಲಾ ಹಾನಿ ಆಗ್ತದ ಅದ್ರಾಗ
ಹಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದ್ ಕಡೆ ಸಮಾಜದ ಹಾನಿ ಇ ಇನ್ನೊದ ಕಡೆ ಪೊಲೀಸರು ಕಂಟ್ರೋಲ್ ಮಾಡಬೇಕಾದ್ರೆ ಅವ್ರಿಗೆ ಸಮಸ್ಯೆ
ಹಂಗೆ ಕೇಳೋದಿಲ್ಲ ಏನಡಿ ಅವ ಎಲ್ಲಾ ಯುವಕರತರ ಕಲ್ಲ ಒಡ್ಯೋದು ಅದು ಹೊಡ್ಯೋದು ಮತ್ತೆ ಕ್ಯಾಸ್ಟೀಜಾಮ್ ಅಂತೇಳಿ ಜಗಳ ಆಗ್ತದ
ಅದೇ ಅದೇ ಈ ಈ ರೀತಿ ಕೆಲವು ಅಸಭ್ಯ ರೀತಿಯ ಚಟುವಟಿಕೆಗಳಗಳನ್ನು ಮಾಡಿದಾಗ ಇಂತಹ ಸಮಸ್ಯೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜದಲ್ಲಿ ಕಂಡು ಬರ್ತವೆ ಇಂಥವವನ್ನು ತಡೆಗಟ್ಟಬೇಕು ನಾವೆಲ್ಲರೂ ಶಾಂತಿಯುತವಾಗಿ ಸಮಾರಂಭ
ಸೆಲೆಬ್ರೇಷನ್ ಮಾಡ್ಬೇಕಕ್ ಎಲ್ಲಾರು ಸೇರಿ ಒಂದಾಗಿ ಸೆಲೆಬ್ರೇಟ್ ಮಾಡ್ಬೇಕ್ರೆ ಒಂದ್ ಕಡೆ ಆತರರು ಒಂದ ಆಗಲ್ರಿ ಹಿಂಗೆ
ಇದು ಏನಾಗ್ತಾ ಇದೆ ಅಂತಂದ್ರೆ ಕೆಲವೊಂದು ಅನ್ಯ ಕೋಮಿನ ಜನರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಸಮಾಜದಲ್ಲಿ ಅಶಾಂತಿಯನ್ನು ಹೂಡುವ ಸಲುವಾಗಿ ಈ ರೀತಿ ನಡೀತಾ ಇರುತದೆ ಕೆಲವೊಂದು ಘಟನೆಗಳು ಆದ ಆದ್ರೆ ಅದ ಕೆ ಆಗಿರ್ತಕ್ಕಂತ ನಮ್ಮ ಕಾನೂನಿನಲ್ಲಿ ಯಾವ
ಹಿಂಗಾಗಿ ಹಿಂದಿನ ಒಂದ ಹಿಂದಿನ ವರ್ಷ ವರ್ಷೊಂದ ಏನ ಆಗಿದೆ ಅಂ ದ್ರೆ ಒಂದು ಇನ್ಸಿಡೆಂಟ್ ಆಯ್ರ ಅಲ್ಲಿ ನಮ್ಮವರಗೆ ಹಿಂಗೆ ಮೊರಂ ಸಲುವಾಗ್ರಿ ಯಾವ್ದ ಅಷ್ಟೇ ಮತ್ತ ಯಾವ್ದ ಎರಡು ಇನ್ನೊಂದ್ ಕಷ್ಟ ಸೇರಿ ಜಗಳಾಡೀ ಪೂರಾ ವಡ್ಡಿ ಬಡಿ ಮಾಡ್ಕೊಂಡು ಕಲ್ ಬೀಸದು ಎಲ್ಲಾ ಅಷ್ಟ ಸ್ಟ್ರೈಕ್ ಮಾಡಿದ್ರ ಎಲ್ಲಾ ಆಗ್ಯಾದ್ರೀ ಬರ ಲಾಟಿ ಚಾರ್ಜ್ ಆಗತ್ರಿ ಇದ್ರಾಗ ಕೋವಿಡ್ ನೈನ್ಟೀನ್ ನಡದ್ರೆ ಆದದ್ರ ನಾವು ಕೋವಿಡ್ ನೈನ್ಟೀನ್ಗಾಗಿ ಹಗಂತ್ರ ಗೊತ್ತಿದ್ದಲ್ ಅದ ಹರಾಡತ್ತಾರ ಗಾಳಿಲಿಂದು ಆದ್ರೂ ಅರಡು ಅಂದ್ರರು ಎಲ್ಲ ಕಂಟ್ರೋಲ್ ಮಾಡೋದ್ ಬಿಟ್ಟ ಅದು ದವರು ತಗೊಂಡು ಊರಿಗೆಗ್ ಹದ್ತನಿ ಅದ ಹದ್ತನ ಅಂತ ಹಿಂಗೆಲ್ಲ ಎದ್ರಾ ಹಾಕೊಂಡು ಅಲ್ಲಿ ಲೋಕಲ್ ಎಮ್ ಎಲ್ ಎ ಎಲ್ಲಾ ಇದ್ರ ಹಾಕೊಂಡು ಅಂತ ಎಲ್ಲ ಮಾಡಿದಾರೀ ಆದ್ರೆ ಅದ್ರಲ್ಲಿ ಪರಿಣಾಮ ಏನ್ ಬತ್ತ ಅಂದ್ರೆ ಎಲ್ಲಾ ಅಲ್ಲಿ ನಮ್ದು ಮೇನ್ ಸೋರ್ಸ್ ಲಸದ ಆ ಊರಿಗೆ ಗಸದೆೇ ಕಣಿ ಅಂತ ಆದ್ರರುಣ ಕೆಲ್ಲಿನ್ ಗಣಿ ಹ ಹಾ ಅದೇ ಬಂದ್ ಮಾಡ್ಸಿದ್್ರ ಅಲ್ಲಿ ಡಶ ಯಾದ್ಗಿ ಡಿ ಸಿ
ಇದಕ್ಕೆಲ್ಲ ಅದು ಏನ್ ಕಾರಣ ಅಂತಂದ್ರೆ ನಾವು ಸಮಾಜದಲ್ಲಿ ಈ ರೀತಿ ಕೋಮು ಗಲಭೆಗಳ ಆಾಲ ಮೂಲಕಣ ಅಂದ್ರೆ ಗುಣಮಟ್ಟದ ಶಿಕ್ಷಣಲ್ಲ ಯಾಕಂದ್ರೆ ಶಿಕ್ಷಕಿತರು ಅಲ್ಲಿ ನಾನ್ ತಪ್ಪಪ್ಪ ಇಂತ ಕೆಲಸ ಮಾಡಬಾರದು ಅಂತ
ಹ್ಮ್ ಕವಿಡ್ ನಡದ ರೀ ಅಲ್ಲಿಲ್ಲಾ ಪ್ರಾಬ್ಲಮ್ ಆತ್ ಮತ್ ಸ್ಪ್ರೆಡ್ ಆಗಿ ಹಲವ ಮತ್ತ ಬೇರೆ ಕಡೆ ಈ ಕೋವಿಡ್ ಕಂಟ್ರೋಲ್ ಮಾಡೋ್ರೆ ದೊಡ್ಡದ ಒಂದು ಇದಗಿದ ಆ ಟೈಮಿಗೆ
ಅಲ್ಲ ಬದುಕ್ತಿೀವಿ ಅನ್ನೋದ ನಮಗ ಕಾಫಿಡೆಂಟ್ ಇದ್ದಿದಿಲ್ಲ ಯಾವಾಗಪ್ಪ ಸಾಯ ಇದ್ದೀವೇನೋ ಏನೋ ಬದುಕೋದನು ಎಷ್ಟು ದಿನೋ ಅ
ಎಷ್ಟೋ ಮಂದಿ ಸತ್ತಾರ ರೀ ಯಾರು ಯಾವಾಗ ಸಾಯ್ತಾರೆ ರೀ ಒಂದು ಅನ್ಕೌಂಟ್ರಲ್ ಆರ್ತಾರಲ್ಲ ಸತ್ತಾರ ಅಲ್ಲಿ ಆ ಟೈಮಿಗ್್ ಪರಿಸರದ ಒಂದು ಏನನ್ನೋದು ಆ ಟೈಮಿ್ ಮಹತ್ವ ಬರ್ತ ಇದ್ರ ಅ ರೀ
ಪ್ರತಿಯೊಬ್ಬರ ಮಹತ್ವ ಅನ್ನದ ಮಹತ್ವ ಎಲ್ಲನುೂ ಪ್ರತಿ ಒಂದು ಅದಕ್ಕೆ ನಾವು ಪ್ರಕೃತಿಯನ್ನು ಎದುರು ಹಾಕೊಂಡಿದ್ರೆ ಒಂದು ನಿಮಿಷದಲ್ಲಿ ನಮ್ಮನ್ನು ಸರ್ವನಾಶ ಮಾಡಬಹುದು ಅದಕ್ಕೆ ನಾ್ ಪ್ರಕೃತಿಯನ್ನ ಕಾಪಾಡ್ಕೋಬೇಕು ಮೇನ್ ಅಂದ್ರೆ
ಹ್ಮ್ ನಮ್ ಪ್ರಕಾರ ಈಗೆಲ್ಲಾ ನಮ್ ಕಡೆ ಎಲ್ಲ ಗಿಡ ಎಲ್ಲಾ ಕಡಿಮೆ ಅವ್ರ ಏನ್ ಅದ ನಾವು ಹಾನಿ ಮಾಡಕ್ ಕುಂಂತು ಅದ್ರಲ್ಲಿ ಆ ಕಾರಣ ಅದೇಏನು ಮತ್ತೇನು ಅಲ್ಲಿ ಮಳಿ ಅ್ದ್ ಬೆಳಿ ಅ್ ಅದೇ ಭೂಮಿ ಆಕಾರರಣ ಅದು ಒಂದು ಗೊತ್ತಲ್
ಇವತ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡಿದ್ದಿ ಅಂತಂದ್ರೆ ಒಂದು ಒಂದು ಇನ್ಸಿಡೆಂಟ್ ನಡೆಿದೆ ಮುಂಬೈದಲ್ಲಿ ಮುಂಬೈದಲ್ಲಿ ಕೇವಲ ಇನ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಆಗುವಷ್ಟು ನೀರು ಇದೆ ಅಂತ ಇವಾಗ ಆಲ್ಮೋಸ್ಟ್ ಅಲ್ಲಿ ಸೆವೆಂಟಿ ಪರ್ಸೆಟ್ ನೀರೇ ಸಿಗ್ತಾ ಇಲ್ಲ ಅಲ್ಲಿ
ಈಗಂಗೆಾನ್ಯೂ ನೋಡಿದ್ರಿ ಅದಾಗ ಈಗ ಏ್ಟಿ ಪರ್ಸೆಂಟ್ ಮಳಿ ಬೆಳಿ ಕಡಿಮೆ ಆದಂತ ಈ ವರ್ಷ ಅಂತ ನೋ ಬೇರೆ ಈಗ ಜೂನ್ ಈಗ ಜೂನ್ ಎಲ್ಲಾ ಇದಾದ್ರೀ ಮಳಿಗಲ್ರರಿ ಫುಲ್ ಜಾಸ್ತಿ ಇರ್ಬೇಕ್ರೀ
ಜಾಸ್ತಿ ಇರ್ಬೇಕ ಯಾಕಂದ್ರೆ ಬರಗಾಲದ ಸನ್ನಿವೇಶ ಈ ರೀತಿಗೆ ಮೂಲ ಕಾರಣ ಎಂದ್ರೆ ಪರಿಸರ ನಾಶ ಹ್ಮ್
ಪರಿಸರ ನಂಬಲ್ಲಿ ಅಷ್ಟೇನ್ ಇಲ್ರಿ ಬೇರೆ ಕಡೆ ಎಲ್ಲಾ ಮಳೆ ಹೆಂಗ ಇರ್ತೇನ್ರಿಮ್ಮ ಆ ಕಡೆ
ಇಲ್ಲಿಲ್ಲ ಈಗ ಏನಾಗ್ತದೆ ಅಂತಂದ್ರೆ ಯಾವ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡ ಮರಗಳು ಇರ್ತವೆೆ ಸತವಾಗಿ ಮಳ ಆಗ್ತಾನೆ ಹೋಗ್ತದೆ ಯಾವ ಪ್ರದೇಶದಲ್ಲಿ ಗಿಡ ಮರಗಳಿಲ್ಲ ಇಲ್ಲ ಬೆಂಗಗಳೂರು ಕೂಡ ಇತ್ತೀಚಿನ ದಿನಗಳಲ್ಲಿ ಹಾ ಅಲ್ಲ ಅ ೋಸ್ ಅ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಇದಾರೆ ನ ಫ್ರೆಂಡಸ್ ಕಂನಿಯಲ್ಲಿ ಕೆಲಸ ಮಾಡತಾರೆ ಅವರು ಕೂಡಏ ಹೇತಾರೆ ಅ್ರೆ ಬೃಹದಾಕಾರದದಲ್ಲಿ ಆಗಿರ್ತಕ್ಕಂತಥ ಅಲ್ಲಿ ಬಯೋಕಾನ್ ಕಂಪ್ನಿಲ್ಲಿ ಕೆಲಸ ಮಾಡ್ತಾರೆ ಕಿರಣ್ ಮಜುಮದಾರ್ವ್ರ್ದು ಅಲ್ಲಿ ಜೈವಿಕ ತಂತ್ರಜ್ಞಾನದ ಮುಖಾಂತರ ಅಲ್ಲಿ ಮೆಡಿಸನ್ ಅನ್ನ ಪ್ರೊಡಕ್ಟ್ ಮಾಡ್ತಾರೆ ಮತ್ತೆ ಇ ಹಲವಾರು ವಸ್ತುಗಳನ್ನ ಪ್ರೊಡಕ್ಟ್ ಮಾಡ್ತಾರೆ ಬಟ್ ಅವರು ಕೂಡ ಹೇಳಿದ್ರು ಅಲ್ಲಿ ಏನ ಆತಿದೆದೆ್ರ ಗಿಡ ಮರಗಳುೂಡ ಜಸ್ತಿ ಇಲ್ಲಿ ಕಡಿತಾ ಇದಾರೆ ಹಿಂಗ ಆಗ್ಬಿಟ್ಟು ಇ ಕೂಡ ಪರಿಸರ ಅಸಮತೋಲ ಉಂಟದ ಇಲ್ಲಿಲ್ಲ ಇವಾಗ ಕೈಗಾರಿಕಾ ಕಂಪನಿಗಳು ಸರ್ಕಾರ ಸಕಾರ ಅವರಿಗೆ ಅವಕಾಶ ಕೊಟ್ಟಿದ್ದಾಗ ಅನಿವಾರ್ಯವಾಗಿ ಅದು ಕಡಿಮೆ ಬಿಡುತ್ತು
ಸಲ್ರಿ ಅದ ಎಷ್ಟು ಬಳತನ್ಲ್ಲಿ ಕಂಪ್ನಿ ಕೆಲ್ಸ ಮಾಡಿದ್ರು
ಸಮಸ್ಯೆ ಆಗುತ್ತೆ ಅವ್ರರಿಗೆ ಅದು
ಸ್ಯಾಲ್ರಿ ಅತ್ ಎಷ್ಟ ಬೀಳುತ್ತೆ ಅಲ್ಲಿ ಕೆಲ್ಸ ಮಾಡಿದ್ರನು
ಎಂತಿದು ಆಲ್ಮೋಸ್ಟ್ ಎಲ್ಲ ಅವ್ರರಿಗೆ ಇಲ್ಲಿಲ್ಲ ಸೆವೆಂಟೀನ್ ಈನೈಟಿನೀ ಥೋಯ್ಸಡಾ ಅವ್ ಸುಮಾರ ವರ್ಷಾಯಗಳು ಸುಮಾರು ಎಂಟು ಹತ್ತು ವರ್ಷಗಳಾಯ್ತು ಕಮ್ಮನಿಯಲ್ಲಿ
ಅಲ್ಲಿ ಊಟ ಗಿಟ ಮಾಡೋದ ಅಲ್ಲಿ ಎಲ್ಲ ಇರಕದರು ಫ್ಯಾಮ್ಲಿಿಗೆ ಅದು
ಅಲ್ಲಿ ಕಂಪ್ನಿ ಕಡೆ ಇಂತ ಅವ್ರಿಗೆ ಏನ್ ಮಾಡಿದಿದ್ದಾರೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಆಮೇಲೆ ಕಂಪನಿಗೆ ಹೋಗುವುದಕ್ಕೆ ಬರುವುದಕ್ಕೆ ಎ ಸಿ ಬಸ್ಸಿನ ವ್ಯವಸ್ಥೆ ಇದೆ ಎಲ್ಲಾ ರೀತಿ ಅವರಿಗೆ ಬೆಳಿಗ್ಗೆ ಮುಂಜಾನೆ ಬ್ರೇಕ್ಫಾಸ್ಟ್ ಇದೆ ಮಧ್ಯಾಹ್ನ ಊಟ ಇದೆ ಸಾಯಂಕಾಲ ಏನು ಸ್ನಾಯಕ್ಸ್ ಊಟ ಎಲ್ಲಾ ರೀತಿ ಆ ಹ ತುಂಬಾ ಚೆನ್ನಾಗಿದೆ ಸ್ಪೆಷಾಲಟಿಯಲ್ಲಿ
ನಮ್ಮ ನಮ್ಮ ಜನಾಂಗ ಇಲ್ಲಿಂದ ಅಲ್ಲಿಗ್ ಹೋಗಿದ ಅದೇ ಕಂಪನಿ ಇಲ್ಲಿ ಶಿಕ್ಷಣ ತೆಕೊಂಡುಹೋದ್ರ ಅಂತ ಎಲ್ಲ ಕಂಪನಿ ಸಿಗ್ತಾರೆ ಇಲ್ಲಿ ಅನ್ ಎಜುಕೇಟೆಡ್ ಆಗ ಹೋದ್ರ ಅಲ್ಲಿ ಡ್ಲಾ ಗೌಂಡಿ ಕೆಲ್ಸ ಮಾಡಬೇಕಕ್ ಆತ ನಮ್ ಯಾದ್ಗಿರಿ ಡಿಸ್ಟ್ರಿಕ್ಲಿಂದ್ರ ಅಲ್ಲಿ ಬಾಳ ಮಂದಿ ರೀ
ಮೂಲ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ರಾಜಕಾರಣಿಗಳು ನೋಡಿ ಇವಾಗ ಬಿಡದಿಯಲ್ಲಿ ಅಲ್ಲಿ ಫಲವತ್ತಾದ ಗಿಡ ಮರಗಳನ್ನು ಬೆಳಿರ್ತಕ್ಕಂಥ ಪ್ರದೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಂತ ಪ್ರದೇಶವನ್ನು ನಾಶ ಮಾಡಿ ಅಲ್ಲಿ ಕೈಗಾರಿಕಾ ಕಂಪನಿಗಳನ್ನು ಸ್ಥಾಪನೆ ಮಾಡ್ತಾರೆ ಅಂತೆ ಬಟ್ ನಮ್ಮಲ್ಲಿ ಬರಡ ಆಗಿರ್ತಕ್ಕಂತಥ ಹಲವಾರು ಪ್ರದೇಶ ಸಿಗ್ತ ಇಂಥ ಭಾಗದಲ್ಲಿ ಕೈಗಾರಿಕಾ ಕಂಪನಿಗಳನ್ನ ಸ್ಥಾಪನೆ ಮಾಡಿದಾಗ ಇಲ್ಲಿ ಏನಾಗ್ತದೆ ನಮ್ಮ್ರ ಕೆಲ್ಸ ಸಿಗ್ತದೆಲ್ಲಿ ಹ ಹ
ಅದ ಏನ್ ಹೆಂಗ ಹೆಂಗ್ ಕ್ರಮ ತಗಬೇಕಕ್ ಅದಕ್ಕ
ಮೇನ್ ಅಂದ್ರೆ ನಾವು ಆಯ್ ಮಾಡತಕ್ಕಂತ ಜನಪ್ರತಿನಿಧಿಗಳನ್ನು ಸರಿಯಾಗಿ ಆಯ್ಕೆ ಮಾಡಿದಾಗ ಮಾತ್ರ ಸದೃಢ ಸಮಾಜವನ್ನು ಕಟ್ಟಲು ಸಾಧ್ಯವಾಗ ನಮ್ಗೆ ಇಲ್ಲಾದ್ರೆ ಇದೇ ಪರಿಸ್ಥಿತಿ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ
ಅಂದ್ರ ನಮ್ ಕಡೆ ಎಲ್ಲಾ ಸ ಸರಿಯಾಗಿದಿಲ್ರರಿ ಜನ ಒಂದ ಕರೆಕ್ಟ್ ಆಗಿ ಆಯ್ಕೆ ಮಾಡಲಗ್ರರಿ
ಇದಕ್ಕೆ ಮೂಲ ಕಾರಣನೇ ಶಿಕ್ಷಣ ಅ ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಣನೇ ಇಲ್ಲ ಯಾಕಂದ್ರೆ ವಲಸೆ ಹೋಗುವುದು ಬೆಂಗಳೂರ ಅಂತ ಪ್ರದೇಶ ದೇಶದಲ್ಲಿ ದುಡಿಯೋಕ್ಕೆ ಹೋಗೋುದು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ದುಡಿಯೋುದು ಅಲ್ಲಿ ಬೇರೆ ಬೇರೆ ಆಗಿರತಕ್ಕಂಥ ಚಟುವಳಿಕಗಳ
ಹಂಗೆ ನಮ್ ಕಡೆಗೆ ನಮ್ ಕಡೆ ರೊಕ್ಕದ ಎಲ್ಲಾ ಬಾಳ ಇದ ಇರ್ತಾರ ಬಾಳ್ ಅಲ್ಲಿಗಿನ್ ಜಾಸ್ತಿ ಲಾಭ ಇರ್ತ ರೀ ನಮ್ಮ ಕಡೆ ನಾವೆಲ್ಲ ಮಾಡೋ ಒಂದ ಬಿಸ್ನೆಸ್ ಆಗ ಆದ್ರರು ಅದು ನಮ್ಮ ಕಡೆ ಉಳೇದಲ್ರಲ್ಲ
ನಮ್ ಕಡೆಗ್ ಸಣ್ಣ ಸಣ್ಣ ವಯಸ್ಸಿನಾಗ ಕುಡ್ಯದು ಡ್ರಿಂಕ್ಸ್ ಮಾಡದ ಅಂತೆ ಎಲ್ಲ ಮಾಡಿ
ಈಗ ಅವ್ರಿಗೆ ಏನಿಲ್ಲ ಅಂತಂದ್ರೆ ಏನಂದ್ರೆ ಅವ್ರ ತಿಳಿಕೆಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ತಿಳುವಳಿಕೆ ಬಂದಾಗ ತಪ್ ಮಾಡಂದ್ರೆ ಮಾಡುವುದಿಲ್ಲ ಯಾಕಂದ್ರೆ ತಿಳು ಈಗ ಇರಲಾರದೆನೆ ಬೇರೆ ಬೇರೆ ಫ್ರೆಂಡ್ಸ್ ಜೊತೆ ಸವಾಸ ಮಾಡೋದು
ನಮ್ ದೋಸ್ ನೋಬ ಹೋಗೇನ್ ಸಣ್ಣ ವಯಸ್ಸುಗೆ ಲಗ್ನ್ ಮಾಡ್ಯೇನ್ ಮೊನ್ನೆ ಅವರು ಮೇನೆಗೆ ಲಗ್ನ್ ಮಾಡಾರ ಈಗ ನೋಡ್ರ ಬೆಂಗಳೂರುದಾಗ್ ಕಂಪನಿಯಾಗೆ ಕೆಲಸ ಮಾಡಕಕ್ ಕುಂತ ಅ್ರ ಹನ್ನೆರಡು ಏ್ ಸಾವಿರ ಕೊಡ್ತಾರ ಅಂತ ಮತ್ತ ಅಲ್ಲಿ ಮನೆ ನಡಸಬೇಕು ಏಳ್ ತಿ ಸಣ್ಣ ರೀ ಹೆಂಗ್ ಮ್ಯಾರೇಜ್ ಮಾಡಿರ್ಬೋದು ಹೆಂಗ್ ಅಲ್ಲಿ ಬಿುಟ್ಟಿರ್ಬೋ ತಂದೆ ತಾಯಿ ಅವ್ರ ತಮ್ಮ ಆಯಾ ತಂದೆ ಅಲ್ರಿ ನಮ್ಗೂಡ ಶಾಲಿ ಹೊದ್ತಿದ್ದ ಬಿ ಕಂ ಮಾಡಿ
ಹೌದು ಯಾಕಂದ್ರೆ ಮನೆಯ ಮೊದ ಮೊದಲ ಗುರು ತಂದೆ ತಾಯಿ ತಂದೆ ತಾಯಿ ಅಂದ್ರು ಮಕ್ಕಳಿಗೆ ಮದುವೆ ಮಾಡ್ಬೇಕು ಅಂತಕ್ಕಂಥ ಜವಾಬ್ದಾರಿ ಇದೆ ಬಟ್ ಓದ ಓದುವ ವಯಸ್ಸಿನಲ್ಲಿ ಚನ್ನಾಗಿ ಓದಬೇಕಾಗತ್ತೆ ಓದೋದ ಬರದ್ ಬಿಟ್ಟ ಇಂತವೆಲ್ಲ ಮಾಡಿದ್ರೆ ಹನ್ನೆರಡ್ ಸಾವಿರ ರೂಪಾಯಿ ದುಡ್ಬೇಕು ಎಂಟು ಸಾವಿರ ಯಾಕಂದ್ರೆ ಮಾಡಿದ್ದುಣ್ಣು ಮಹಾರಾಯ ಅಂತಕ್ಕಂಥ ಒಂದು ಗಾದೆ ಇದೆ ಹ ಯಾರು ಚೆನ್ನಾಗಿ ಓ್ತಾರೆ ಯಾರು ಲೈಫ್ ಲೀಡ್ ಮಾಡ್ತಾರೆ ಮುಂದೆ ಅವ್ರು ಸುಖವಾಗಿ ತಂದೆ ತಾಯ
ಫಸ್ಟ್ ಆಫ ಆಲ ಈಗ ಜನರೇನ್ ಏನ ಅಂದ್ರೆ ಸ್ ಎಜುಕಟೆಡ್ ಆಗಿರ್ಬೇಕ ಯಾರ ಹೆಂಗ ಇರಲಿ ಫಸ್ಟ್ ಎಜು ಎಜುಕೇಶನ್ ಇಂಪಾರ್ಟೆಂಟ್ ಅದ ಆಮೇಲೆ ನಾವು ಲೈಫ್ ಕಂಗಾರ ಲೀಡ್ ಮಾಡಬೋದ್ರಿ ಅಟ್ಲೀಸ್ಟ್ ನಾವು ಒಂದ ವ್ಯಾಲ್ಯ ವ್ಯಾಲ್ಯೂಬಲ್ ಜಾಬ್ ಅರ ಮಾಡ್ಬೋದ್ರಿ ಅದೇ ನಾವು ಅನ್ ಎಜುಕೇಟೆಡ್ ಇದ ಅಂದ್ರೆ ಯಾರು ಮರ್ಯದಿ ಕೊಡಲ್ಲ ನಮಗೆ ಈಗಿನ ಜನ್ರೇಷನ್ದಾಗ
ಇಲ್ಲ ಸಮಾಜ ಸಮಾಜದಲ್ಲಿ ಅದೇ ಅದೇ ರೀತಿ ಇದೆ ನಾನ್ ಸುಮಾರು ಕಡೆ ಹೋಗಿದಾಗ ನಾನು ಮೊದಲು ಕೂಡ ಹೋಗ್ತಾ ಇದ್ದೆ ಊರಿಗೆ ಹೋಗಿದಾಗ ನಾನು ಹೋಗಿದ್ರೆ ಅಷ್ಟೊಂದು ಗೌರವ ಕೂಡ ಿಲ್ಲ ಇವಾಗ ಊರ್ ಕಡೆ ಹೋಗಿದ್ರೆ ಇ ಲಾಚಾರ್ ಸರ್ ಬಂದ್ರು ಸರ್ ಅವರು ಬಂದ್ರು ಅಂತ ಒಂದ್ ಮರ ಯಾಕಂದ್ರೆ ನಾವು ಓದಿರ್ತಕ್ಕಂತ ವಿದ್ಯೆಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಹೀಗಾಗಿಬಿಟ್ಟು ನಾವ್ ಏನ್ ಮಾಡ್ಬೇಕು ಆಸ್ತಿಿಯನ್ನಾಗಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಏನು ಆಸ್ತಿ ಒಳ್ಳೆ ಶಿಕ್ಷಣ ಕೊಟ್ಬಿಟ್ಟು ಹ ಆಸ್ತತಿಿಯನ್ನಾಗಿ ಮಾಡ್ಬೇಕು
ಇದನ್ನು ಒ ಸರಿಆದ್ರೆ ಯಾಕಂದ್ರೆ ನಾವು
ಮಕ್ಕಳನ್ನ ಆಸ್ತಿ ಮಾಡಿ ಅದೇ ನಾವ್ ಎಲ್ಲಾ ಬಾಳ ಆಸ್ತಿ ಮಾಡಿವಿ ಮಕ್ಕಳ ಹಷಾರ ಏನ್ ಹೆಂಗ್ ೇಡ್ ಮಾಡ್ಬೇಕು ಎಲ್ಲ ರೊ ತೊೊಂಡಂದು ಗೊ ಅಿಲ್ಲಂದ್ರ ನಾ ಹಾಳ ಮಾಡ್ಕೊಂಡಂಬಡ್ತಾರಲ್ಲ
ಅದೇ ಅದೇ ಮಕ್ಕಳಿಗೆ ಏನಾಗಿರ್ಬೇಕು ಮೇನ್ ಅವ್ರಿಗೆ ಕಷ್ಟ ಅಂದ್ರೆ ಏನಂದು ಗೊತ್ತಾಗಬೇಕು ಯಾವ ರೀತಿ ದುಡಿಬೇಕು ಯಾವ ರೀತಿ ಸಂಪಾದನೆ ಮಾಡ್ಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಪರಿಪೂರ್ಣವಾಗಿ ಅರ್ಥ ಮಾಡ್ಕಳ್ಬೇಕು ಅಂದಂಗ ಮಾತ್ರ ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಲು ಒಂದು ಪ್ರಮುಖವಾದ ಅಸ್ತ್ರವಾಗಗ್ತದೆ
ಆದ್ರೆಗೆಲ್ಲ ಎಜುಕೇಶನ್ ಬಗ್ಗೆ ಸ್ಪ್ರೆಡ್ ಮಾಡ್ಬೇಕ್ರ ನಾ್ ತಿಳಿದ್ ನಾವ್ ಎಜು ಕಿಕೆಟ್ ಆಡೋದ್ರ ಇಂತೆ ಎಲ್ಲ ಬೇರೆಯವ್ರಿಗೆ ಹೇಳಬಬೇಕು
ನೂರಕ್ಕೆ ನೂರರಷ್ಟು ನೂರಕ್ಕೆ ನೂರರಷ್ಟು ಸಮಾಜಕ್ಕೆ ನಮ್ಮ ಕೊಡುಗೆ ಏನಾದರು ನೀಡಲೇಬೇಕು ಅಂದಾಗ ಮಾತ್ರ ಪ್ರತಿಯೊಬ್ಬರು ಇದೇ ರೀತಿ ಹೇಳಿದಾಗ ಸಮಾಜ ಅಭಿವೃದ್ಧಿಯ ಪದದಲ್ಲಿ ಹೋಗುವುದರಲ್ಲಿ ಎರಡು ಮಾತ್ರ
ಎಲ್ಲರಿಗ ಒಂದ ಈ ಒಂದ ಮೈಂಡ್ ಸೆಟ್ ಬರಬೇಕ ನಾವು ಓದಿದರು ಓದ ಲಾದೊರು ಅವ್ರರಿಗೆಲ್ಲ ಸಣ್ಣ ಹುಡುಗ್ರಿ ಒಳ್ಳೆ ದಾರಿ ಹೇಳೇಳ್ಬೇಕ್ರಿ ಅವ್ರಿಗೆ
ಅದೇ ಅದೇ ಅವ್ರಿಗೆ ಈಗ ನಾವ್ ಓದಿದವರು ಓದ್ಲಾರೋರು ಇದದು ನೀನ್ ಮಾಡಿ ತಪ್ಪು ಇದು ಸರಿ ಎಂತಕ್ಕಂಥ ವಿಷಯಗಳನ್ನ ಪ್ರಸ್ತಾಪ ಮಾಡಿದಾಗ ಆ ವ್ಯಕ್ತಿ ತಪ್ಪು ಮಾಡುವುದಕ್ಕೆ ಹೋಗುವುದಿಲ್ಲ ಹ ಸರಿ ಸರಿ ಐತು